ಹಾ ಅಕ್ಕಾ ಕೆಳಸ್ತ
ಹಲೋ ಕೇ ಹಾ ಊಟಾ ಮಾಡದ್ರಾ
ಹಾ ಆಯ್ತಕ್ಕಾ ಅಕ್ಕಾ ಇವಾಗ ನೀವು ಎಷ್ಟ್ ಟಾಸ್ಕ್ ಮಾಡಿದಿರಾ
ಹಾ ನನ್ ಈಗ ಮೂರು ಸರ್ ಈಗ್ಲೇ ಅಂದ್ನಾ ಯಾರು ನಂಗ್ ಈವಾಗ್ಲೇ ಸೇರಿಸಿರಾದ್ ವಸಂಧಗಿ
ಹಾ
ಹಾ ಈವಾಗ್ ನಂಗೆ ಮೂರು ಮಾಡಿದೀನಿ ಅಷ್ಟೇ ಜಾಸ್ತಿ ಏನ್ ಮಾಡಿಲ್ಲ
ಹಾ
ಆ ನೀವ್ ಎಷ್ಟ್ ಮಾಡಿದಿರಾ
ನಮ್ದ್ ಇನ್ನೆರಡ್ ಮಾಡ್ಬೇಕ್ ಅಕ್ಕ ಅದ್ಕೆ ಯಾರು ಯಾರ್ ಸಿಗ್ತಿಲ್ಲ ಅದುಕ್ಕೆ ಕೇಳ್ಧೆ ನಿಮ್ ಅವತ್ತೇ ಮಾಡ್ತೀನಿ ಮಾಡಾಮು
ಅವತ್ತು ಬ್ಯುಸಿ ಅದೇ ಪಾಪು ಬರ್ತ್ಡೇ ಹಿತ್ ಬ್ಯುಸಿ ಆಗ್ಬಿಟ್ಟಿದ್ದೀವಿ
ಹಾ ಹಾ ಯಾವೂರು
ನಂಧು ಗುಂಡಪುರ ನೀವ್ ಯಾವ್ ಊರು
ನಮ್ಧು
ಅನ್ನೂರ್ ಸೈಡ್ ಹೀ ನಾ
ಆಹ್
ಯೆಲ್ಲಿರೋದು
ಆಹ್
ಮಂಗ್ಲಾನಾ
ಆಹ್
ಆಹ್ ಉತಾ ಮದಾಧ್ರಾ
ಹು ಆಯ್ತು ಅಕ್ಕಾ ನಿಮಧಾಕ
ಆಹ್ ನಂದ್ ಆಯ್ತು
ಆಹ್ ನೀನು
ನಾನ್ ಸೆಕೆಂಡ್ ಪಿ ಯು ಮಾಡಿಧಿನಿ ಅಷ್ಟೇ ನೀವ್ ಹೋದ್ತೀರಾ
ನಮ್ದು ಡಿಗ್ರಿ ಮುಗಿತಕ್ಕ ಬೆರೆ ಕಂಪ್ಯೂಟರ್ ಪರೀಕ್ಷೆ
ಆಹ್ ಆಹ್ ಆಹ್ ಆಹ್ ಯಾಕ್ ಯೆಲ್ಲಿಂದ ಮಾಡ್ತಿದಿರಾ ನೀವು
ಅಯ್ಯೋ ಅಕ್ಕಾ ಮೊದಲ ಕೆಲಸ ಮಡಿಧಿನಿ
ಆಹ್ ಆಹ್ ಹೌದಾ
ಹ್ಮ್ ನೀವು ಯವಧೃದು
ಇಧು ಇದ್ರಲ್ಲಿ ಆಪ್ ಬಗ್ಗೆ ಯೇನು ಮಥಡ್ಬಾರ್ದು ಅಂತ ಇದೆ ಅಲ್ವಾ. ಅಯ್ ಬಗ್ಗೆ ಕಾಲ್ ಅಲ್ಲಿ ಯೇನು ಮತಾಡ್ಬಾರ್ದು ಅಂತ ಇದ್ದೆ ಅಲ್ವಾ.
ಹೇ ಆಹ್ ತಾರಾ ಯೇನ್ ಇಲ್ಲಾ ಅಕ್ಕಾ.
ಹೌದಾ
ಯಾರ ಹೇಳ್ದೋರು?
ಅದೇ ನಮ್ ಸಿಸ್ಟರ್ ಒಬ್ರು ಇದೆ ಮಾಡ್ತಾಯಿದ್ದಾರೆ. ಅವ್ರೇ ನಂಗೆ ಅವ್ರೇ ಹೇಳಿದ್ದು, ಈ ಆ್ಯಪ್ ಬಗ್ಗೆನು ಅವ್ರೇ ಹೇಳಿದ್ದು.
ಹಾ ಹಾ ಸರಿ ಸರ್ ಆಯ್ತು. ಇದ್ರ ಬಗ್ಗೆನು ಹೇಳ ನಿಮ್ ಊರ್ ಹಬ್ಬ ಬಗ್ಗೆ.
ನಮ್ಮೂರಲ್ಲಿ ನೀ ಸದ್ಯಕ್ಕೆ ಏನ ಹಬ್ಬ ಮಾಡಿಲ್ಲ, ನಿಮೂರ್ ಕಡೆ ಹಬ್ಬ ಮಾಡುದ್ರ?
ನಮ್ಮೂರಲ್ಲಿ ಇನ್ನು ಮಾಡಿಲ್ಲಕ್ಕ.
ನಮ್ಮೂರಲ್ಲಿ ಏನು ಹಬ್ಬ ಮಾಡಿಲ್ಲ ಸದ್ದ್ಯಕ್ಕೆ.
ಹ್ಮ್ ಇದು ಗುಂಡಪುರದಲ್ಲಿ ಇದು ಬ್ಯಾಂಡ್ರಮನ ಸ್ವಾಮಿದು ಫೇಮಸ್ ಅಂತಾರಲ್ಲ.
ಯಾವ ಯಾವ ಗುಂಡಾಪುರ ಗೊತ್ತಾ ಕೆ ಗುಂಡಾಪುರ
ಬಂದ್ರೆ
ಅಜ್ಜಿಪುರ ಸೈಡುು
ಅದ ನಡಿಲೇ ಊರಿಗ್ ಹೋಗ್ಬರಣ
ಪುರ ರಾಮಪುರ ಸೈಡು
ಹಾ ನಿಮ್ ಕಡೆ ಯಾವ ಹಬ್ಬ ಗ್ರಾಂಡಾಗ್ ಮಾಡ್ತಾರೆ ಹ ಹಾ ಗೊತ್ತು
ನಾವ್ ಯಧವಸ್ ಅಲ್ವಾ ಕೃಷ್ ಕೃಷ್ಣ ಜನ್ಮಾಷ್ಟಮಿ ಗ ಗ್ರ್ಯಾಂಡ್ ಆಗಿರುತ್ತೆ ನಮ್ಗೆ ನಾವ್ ಗೋಲ್ರಾಲ್ವ.
ಹ್ಮ್
ಕೃಷ್ಣ ಜನ್ಮಾಷ್ಟಮಿ. ಗ್ರ್ಯಾಂಡ್ ಆಗಿರುತ್ತೆ.
ಹಾ ಹ ಅವಾಗ ಎಲ್ಲ ಏನ ಯಾವ್ ಪ್ರ ಪ್ರಿಪರೇಷನ್ ಮಾಡ್ತ್ ತಿರ
ಅಂದ್ರೆ ಕೃಷ್ಣಂಗ ಕೂರ್ಸ್ಬಿಟ್ಟು ಅದೇ ಡೆಕೋರೇಷನ್ ಎಲ್ಲ ಮಾಡಿ ತುಂಬಾ ಗ್ರಾಂಡ ಅಲ್ಲ ಆ ಹಬ್ಬ ತುಂಬಾ ಗ್ರಾಂಡ ಆಗ ಇರುತ್ತೆ ಅದ್ ಬಿಟ್ರೆ ಸಂಕ್ರಾಂತಿ ಹಬ್ಬ ಗ್ರಾಂಡ ಆಗ ಇರುತ್ತೆ ಏ ಅದ್ ಬಿಟ್ರಿ ಈ ಮಾರಿ ಹಬ್ಬಗಲ್ ಏನಾದ್ರು ಮಾಡ್ ವಲ್ಲ ಅದು ಗ್ರ್ಯಾಂಡ್ ಆಗಿರ್ತ್ತೆ ಆ ಇನ್ ಎಲ್ಲ ಸಿಂ
ಅದುನೇ ನಿಧಾನುಕ್ ಮತ್ತಡೇ ಾ ಹೇಮಾಗುವಟ್ಟ
ಹ್ಹಾ ಹ್ಮ್
ಹ್ಮ್ ಅದೇ ಕೃಷ್ಣ ನ ಜನ್ಮಾಷ್ಟಿಗೆ ಏನ್ ಮಾಡ್ತಾರೆ ಬಿಟ್ಟು
ಏನ್ ಮಾಮಲಿ ಮನೇಲಿ ಏನೇನ್ ಮಾಡ್ತೀವ ಸ್ವೀಟ್ನೆಲ್ಲಾ ಇರ್ತಿವಿ
ಅದ ಏನೇನು ಅಂತ ಹೇಳಿ
ಏನೆಂದರೆ ಕಚಾಯ ಮಾಡ್ತೀವಿ ಅದೇ ಚಕಲ್ಲಿ ಮಾಡ್ತೀವಿ, ಮೈಸೂರು ಪಾಕ್ ಮಾಡ್ತೀವಿ ರವೆ ಉಂಡೆ ಮಾಡ್ತೀವಿ ಆತರ ಸ್ವೀಟ್ ಗಳು ಮಾಡಿರ್ತೀವಿ ಪೂಜೆ ಮಾಡ್ತೀನಿ ಹಾಲು ಮೊಸರು ಕೃಷ್ಣ ಅದೆ ಇಷ್ಟ ಹಲ್ವಾ ಬೆಣ್ಣೆ ಅಲ್ಲಲ್ಲ ಇಡ್ತೀವಿ ಪೂಜೆ ಮಾಡ್ತೀವಿ ತಿವಿ ನೆಕ್ಸ್ಟ್ ಟೈಮ್ ಮನೆ ದೇವ ದೇವಸ್ಥಾನಕ್ ಹೋಗ್ತೀವಿ ಪೂಜೆ ಮಾಡಿಸಕೊ ಬರ್ತೀವಿ ಆ ಟೈಮಲ್ಲಿ ನಾನ್ ವೆಜ್ ಏನು ಇರಲ್ಲ ಸ್ವೀಟ್ ಮಾತ್ರ
ಹ್ಮ್ ಹ್ಮ್
ಹಾ ಅ ಊರ್ ಕಡೆ ತುಂಬಾ ನಮ್ಮ ಅಜ್ಜಿಯ ಅವ್ರ ಊರ್ ಕಡೆ ಎಲ್ಲ ತುಂಬಾ ಗ್ರಂಡ್ ಆಗ್ ಮಾಡ್ತಾರೆ ಇಲ್ಲಷ್ಟ ಷ್ಟ ಮಾಡಲ್ಲ ಇಲ್ಲಿ ಇರೋದ ಒಂದ ಒಂದ್ ಇಪ್ಪತ್ ಮನೆ ಇದೆ ಅಷ್ಟೇ ನಮ್ ಕೆಷ್ಟವ್ರು ಇಪ್ಪತ್ ಮನೆ ಇದ್ರ ನಮ್ಮ್ ಊರಲ್ಲಿ ಬಂದ್ ಎಲ್ಲಾ ಕೆಷ್ಟವ್ರು ಇದ್ದಾರೆ
ಹಾ
ಇಲ್ಲಿ ಇಪ್ಪತ್ ಮನೆ ಇದ್ದಾರ ಅಷ್ಟೇ
ಹಾ
ನಮ್ಮ್ ಅಜ್ಜಿಯವ್ರ ಊರ ಕಡೆ ಎಲ್ಲ ತುಂಬಾ ಅಲ್ಲಿ ಅದೇ ನಾವು ಗೊಲ್ರೆೆ ಜಾಸ್ತಿ ಇರೋದಲ್ವಾ ಆ ಕಡೆ ನಮ್ಮ್ ಅಜ್ಜಿ ಅವ್ರ ಕಡೆ ಅಲ್ಲ ಗೊಲ್ರೆೆ ಜಾಸ್ತಿ ಇರೋದು
ಹಾಂ
ಅಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಆಮೇಲೆ ಮಡಿಕೆ ಹಾ
ಮಾರಿಡ ಹಬ್ಬ ಆತರ ನಿಮ್ಮ್ ಊರಲ್ಲಿ ಪ್ರಿಪ್ರೇಷನ್ ಮತ್ತೆ
ಮಾರಿಯಬ್ಬಾ ಮಾರಿಯಬ್ಬಾ ಫಸ್ಟ್ ಡೇ ಜಾಗರಣೆ ಇರುತ್ತೆ.
ಹ ಏನಕ್ಕೆ ಜಾಗರಣೆ ಮಾಡುದು
ಅಂದ್ರೆ ಇದು ಈ ಮಡ್ಕೆ ತರ ಇಟ್ಬಿಟ್ಟು ರಾಗಿದು ಪೈರ್ ಬೆಲ್ ಹ ರಾಗಿ ಈ ತರ ಇದ್ ಮಾಡ್ತಾರಲ್ಲ
ಹ್ಮ
ನಿಂಗೇ
ಹಾ ಗೊತ್ ಹೇಳಿ
ಹಾ ಆತರ ಮಾಡಿ ದೇವಸ್ಥಾನದಲ್ಲಿ ಹೋಗಿ ಅದು ಅಂದ್ರೆ ಬಾಯಸೋಗ್ ಬಂದು ಹೆಣ್ಮಕ್ ತಿಂತರ ಸೀರೆ ಉಟ್ಕೋತಾರೆ ನಿಮ್ದ್ರಲ್ಲು ಆತರ ಮಾಡ್ತಾರಾ
ಹ
ಆತರ ಉಟ್ಕೊಂಡು ಪೂಜೆ ಮಾಡ್ತಾರೆ ಅ ಶಾವ ನೆಕ್ಸ್ಟ್ ಡೇ ತಂಪು
ಹ್ಮ್
ಹ ಮೂರ್ ನಾಕ್ ದೇವಸ್ಥಾನಗ್ ದೇವ್ರಗೆ ತಂಪ್ಪ್ ತಗೊಂಡ್ ಹೋಗ್ತೀವಿ ಪೂಜಾ ಮಾಡಸ್ಕೊಂಡ್ ಬರ್ತೀ ಹ ಅಷ್ಟೇ ನೆಕ್ಸ್ಟ್ ಡೇ ಚಿಕ್ ಚಿಕನ್ ಮಟನ್ ಇರುತ್ತೆ
ಹ್ಮ್
ಚಾ ಆಮೇಲೇ ಸಂಜೆ ಬಾಯಿಬೀಗ ಇರುತ್ತೆ
ಹ್ಮ್
ಹ ಅಂದ್ರೆ ಆ ಟೈಮ್ ಅಲ್ಲಿ ತುಂಬಾ ಜನ ಬರ್ತಾರಲ್ಲ ರಿಲೇಟಿವ್ಸ್ ಎಲ್ಲೆಲ್ಲಿದರುೋ ಎಲ್ಲಾ ಸೈಡು ಕರಿಬೇಕು
ಹ್ಮ್ ಅಂದ್ರೆ ನಿಮ್ ಸಂಬಂಧ ಎ ಎ ಹ್ಮ
ಇದ್ರು ಎಲ್ಲಾರ್ನುೂ ಕರಿಬೇಕು
ಹಾ ಆ ಹಬ್ದದಲ್ಲಿ ಮಾಮೂಲಿ ಇದು ಒಳ್ಳೆ ಬಳ ಊಟ ಹಾಕಿ ಎಲ್ಲ ಒ ಮಾಡ್ತೀರಾ
ಹಾ
ಹ್ಮ್ ಮತ್ತ ಸಂಗೀ ಸಂಕ್ರಾಂತಗೆ
ಹಾ
ಸಂಕ್ರಾಂತಿಗೆ ಬೇವು
ಹಾ ಸಂಕ್ರಾಂತಿಲಿ ಬೇವು ಬೆಲ್ಲ ಎಲ್ಲಿ ಇರುತ್ತೆ ಯುಗಾದಿ ಹಬ್್ದಲ್ಲ ಅಲ್ವಾ
ಉಗಾದಿ ಹಬ್ಬ
ಸಂಕ್ರಾಂತಿಲಿ ಮಾಮೂಲಿ ಸಿಂಪಲ್ ಫಸ್ಟ್ ಡೇ ಸಿಂಪಲ್ ಆಗಿರುತ್ತೆ ನೆಕ್ಸ್ಟ್ ಡೇ ಸತ್ತ ಅವ್ರಗೆ ಪೂಜೆ ಮಾಡರ್ಸ್ಕೊಬೇಕು ಪೂಜೆ ಮಾಡ್ತೀವಿ ಫ್ಹ್ ನೆಕ್ಸ್ಟ್ ಡೇನೇ ಗ್ರಾಣಿಗೇ ಹಾ ನಮ್ಮದ್ರಲ್ ಹ ತರ ಮಾಡ್ತೀವಿ ಪೂಜಾ ಮಾಡ್ಕೊಂಡ್ ಬರ್ತೀವಿ ಹ
ಶಂಕದ್ ಬಾಡು ಅಂತ ಮಾಡ್ತಾರಲ್ಲ
ಇಲ್ಲ ಇಲ್ಲ ಅದಲ್ಲ ಆತರ ಮಾಡಲ್ಲ ನಮ್ದ್ರಲ್ಲಿ ಆಗುತ್ತ ಸತ್ತವರು ಹೋಗಿ ಪೂಜೆ ಮಾಡ್ಕೊ ಬರ್ತೀವಿ ಮನೆ ದೇವ್ರಗ್ ಪೂಜೆ ಮಾಡ್ತೀವಿ ಹಾ ಹ ನೆಕ್ಸ್ಟಡೇ ಚಿಕನ್ನು ಚಿಕನ್ ಮಟನ್ ಇರುತ್ತೆ ಆಮೇಲೆ ಬೆಂಕಿಲಿ ಅಷ್ಟು ಗಳು ಹೋಗತ್ತಲ್ಲಾ ಅದು ಆ ಟೈಮ್ ಅಲ್ಲಿ ಯಾರನು ಜಾಸ್ತಿ ಕರಕ್ ಹೋಗಲ್ಲ ನಾ ಮನೆಯವರೇ ಆ ಆಮೇಲೆ ನಮ್ ನೆಂಟರು ತುಂಬಾ ಕ್ಲೋಸ್ ಆಗಿ ಇರ್ ತರನು ಅಂತವ್ರ ಕರಿತೀವಿ
ಹ್ಮ ನಿಮ್ಮ ಹತ್ರ ಹಸುಗಳ ಆಯ್ತಾ
ಹಾ ಹಸುಗಳಿದೆ
ಅದನ್ ಕಿಚ್ಚಾಯಸ್ತಾರ
ಹಾ ಅಂದ್ರೆ ಅನ್ನ ಇಲ್ಲ ಅದ ಹಲ್ಕಾರಿ ಹಸುಗಳು ಇಲ್ಲ ಇಲ್ಲ ಹಲ್ಕಾರಿ ಹಸುಗಳು ನಾವ ಅದ್ನ ಯಾವಾಗ್ಲೂ ಹಯಸಲ್ಲ ನಿಮ್ದ್ರಲ್ಲಿ ಯಾವ ಹಬ್ಬ ಗ್ರ್ಯಾಂಡ್ ಆಗಿ ಮಾಡ್ತೀರ
ಅಂತ ಮಾಡ್ತೀವಿ ಅದೊಂದು ಗ್ರ್ಯಾಂಡ್ಮಾ
ಆ ಹಾ ಹಾ
ಮತ್ತೆ ನೀವು ಇದು ನಿಮ್ ಕಡೆ ಬೆಳೆಲ್ಲ ಯಾವ ಬೆಳೆ ಬೆಳೆದು
ನಮ್ಮ್ ಕಡೆ ಕಬ್ಬು ಬೆಳ್ಳುಳ್ಳಿ ಟೊಮ್ಯಾಟೋ ಎಲ್ಲಾ ಬೆಳಿತಾರೆ ರಾಗಿ ಹಾ ನಮ್ದು ರಿ ನೀರಾವರಿನೆ ಹ್ಮ್ ನಮ್ಮೂರ್ ಸೈಡ್ ಬಂದೇ ಇಲ್ವಾ ನೀವು
ಬಿ ರಾಮಪುರಾ ಜಿಪ್ರಪುಡೆ
ಆ ಕಡೆ ಬಂದಿರಿ ಈ ಕಡೆ ಗುಂಡಾಪುರ ಎಲ್ಲ ಬಂದಿಲ್ಲ ಅಲ್ಲ. ಗುಂಡಪುರ ಗೊತ್ತೇ ಇಲ್ಲ ಅನ್ಸುತ್ತೆ.
ಹಾ ಹಾ ಗೊತ್ತಿಲ್ಲ.
ಯಾವಾಗ್ಲೂ ಬಂದಿರಾ ಈ ಡ್ಯಾಮ್ ಗೊತ್ತಿಲ್ಲವಾ ನಿಮ್ಗೆ?
ಗುಂಡಾಳ್ ಡ್ಯಾಮ್ ಗೊತ್ತು.
ಹ ಈ ಕಡೆ ಈ ಡ್ಯಾಮ್ ಗೊ ಗೊತ್ತಿಲ್ಲ ಅನ್ಸುತ್ತೆ ನಮ್ಮೂರಲ್ಲಿರೋ ಡ್ಯಾಮ್ ಗೊತ್ತಿಲ್ಲ.
ಗೊತ್ತಿಲ್ಲ ಹೇಳಿ ಅದರಬಗ್ಗೆ.
ಅದೇನ್ ಅದೇ ಗುಂಡಾಲ್ ಡ್ಯಾಮ್ ಹೆಂಗ ಇದಯೊ ಇದು ಸೇಮ್ ಹಂಗ ಇದೆ.
ಹ ಸುಮಾರು ಎಷ್ಟು ನೀರು ಕ್ಯೂಸೆಕ್ ಅಷ್ಟು ನೀರು ಹಿಡಿದಿಟ್
ಅದೆಲ್ಲ ನಂಗ ಗೊತ್ತಿಲ್ಲ ನಂಗ ಅಲ್ಲೋಗಿ ತುಂಬಾ ದಿನಗಳಾಯ್ತು ಮರ್ತೆ ಹೋಗೈತೆ. ಎರಡು ವರ್ಷದ್ ಮೇಲೆ ಆಗೋಯ್ತು ನಾವ್ ಅವಾಗ ಹ ಹ ಉಡುುತೊರೆ ಅಲ್ಲಾ ಜಲಾಶಯ. ಹ
ಯಾವದು?
ಉಡುತರೆ ಅಳ್ಳ ಜಲಾಶಯಂತ.
ಉಡುತೋರೆ ಓ ಅದು ಯಾವ್ದೋ ನದಿಗ್ ಫೇಮಸ್ ಅಲ್ಲ ಹೀಗೆ ಫೇಮಸ್ ಅದು.
ಹ ಅದ್ ಯಾವ್ದೋ ನೀರ್ ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ. ಈ ಎ ಅದ್ ಒಂದ್ ಗೊತ್ತಿಲ್ಲ ಅಲ್ಲಿಗ್ ನೀರ
ದಿನ ಯಾವುದೋ ಅದಕ್ಕೆ ಜಲಶಯ ನಿರ್ಮಾಣ ಮಾಡುತ್ತೆ.
ಹ ನಂಗ್ ಅದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ಉಡುತರೆಲ್ಲ ಜಲಸೆ ಅಂತಾರೆ. ಅಷ್ಟು ಮಾತ್ರ ಆ ಡ್ಯಾಮ್ ಅದು ನಂಗ್ ಜಾಸ್ ಅಂದ್ರೆ ನಾನು ಜಾಸ್ತಿ ಇದಿದ್ ಅಜ್ಜಿ ಮನೆಲಲ್ವ ನಂಗ್ ಈ ಊರ್ ಬಗ್ಗೆ ಅಷ್ಟೇನ್ ಗೊತ್
ನಿಮ್ಮಜ್ಜಿ ಮನ್ ಯಾವ್ದು?
ನಮ್ ಅಜ್ಜಿ ಮನೆ ಪುದ್ನನೋಹಳ್ಳಿ ಸೈಡ್.
ಹಾ ಹಾ
ಹ್ಮ್
ಸರಿ ಮತ್ತೆ ಇವಾಗ ನೀವು ಏನು ಬೇರೆ ಏನಾದ್ರು ಕೆಲ್ಸ ಗಿಲ್ಸ ಆತರಾ ಏನಾದ್ರು ಮಾಡ್ಕೊಂಡಿದೀರಾ ಮನೇಲೆ ಇಲ್ಲ ಅಂದ್ರೇ?
ಇಲ್ಲ ಈಗ್ ಸದ್ಯಕ್ ಮನೇಲಿದೀನಿ ಎಲ್ಲು ಇಲ್ಲ.
ಹೂ
ಆ ಫಸ್ಟ್ ಎನ್ ನರ್ಸಿಂಗ್ ಮಾಡ್ತಿದ್ದೆ
ಹಾ
ಈಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮನೇಲಿ ಬಿಟಬಿಟ್ವಿ.
ಹ್ಮ್
ಅ ಸ್ವಲ್ಪ ಪ್ರಾಬ್ಲಮ್ ಆಗಿ ಮನೆಲ್ ಬಿಟ್ಟಿ ಮನೇಲಿ.
ಇವಾಗ್ ಮದ್ವೆ ಆಗಿಲ್ವ?
ಆ ಮದ್ವೆ ಆಗಿದೆ ಒಂದ್ ಏರೆಡ್ ವರ್ಷ ಆಯ್ತ್ ತಿಗ
ನಿಮ್ಮೋರು ಏನ್ ಕೆಲಸ ಮಾಡ್ತಾರೆ
ಅವ್ರು ಬೆಂಗ್ಳೂರ್ ಅಲ್ಲಿ ಇರೋದು
ಹ ಹಾ ಅವ್ರೂ ಜಾಬ್ಅಲ್ಲಿ ಇದ್ರಆ
ಹಾ ಅವ್ರು ಜಾಬ್ಅಲ್ಲಿ ಕಂಪ್ನೀಲಿದರೆ
ಅವ್ರು ಜಾಬ್ಅಲ್ಲಿ ಇರೋದು ಇವಾಗ್ ನಿಂನ್ಗ ಅಕ್ಕಾ ತಂಗಿ ಯಾರೂ ಇಲ್ವಾ
ಹುಂ ಬ್ರದರ್ ಇದರೆ
ಬ್ರದರ್ ಅವ್ರು ಏನ್ ಕೆಲ್ಸ ಮಾಡ್ತಿದ್ದಾರೆ
ಅವ್ರು ಎಂ ಕಾಮ್ ಮಾಡ್ತಾವ್ರೇ
ಆ ಹಾ ಅಳೆ ನಿಮ್ಗೆ ತೋಟಯೆಲ್ಲಾ ಇದ್ಯಾ
ಸರಿ ಆಯ್ತು ಬಿಡಿ ತೆಥೇ ಆಮೇಲೆ ಮಾಡ್ತಿನ್
ಆ ಸರಿ ಹಿ ಮಾಡೀ ಟೈಮ್ ಆಯ್ತು